ಹಾ ಹಲೋ
ನ ಆರಾಮ
ಹಾ ಆರಾಮ ನೋಡಪ್ಪ ನೀನ್ ಆರಾಮ
ಎಲ್ಲಿದ್ದ ಎಷ್ಟು ಗಿ ಸೌಂಡ್ ಕೇಳ್ತಾ ಇದದೆ ಅಲ್ಲ
ಬಳ ಗಳಿದ್ದ
ಹೌದಾ ಬಾಳ್ ಬರ್ತಾ ಇದೆ ಸೌಂಡ್ನಿಂದ ಹೊರಗಡೆಿಂದ ಏನ ರ ಮಾ ಅಲ್ಪಾ ಸೌಂಡ್ ಬಾಳ್ ಬಾಳ್ ಬರ್ತಾ ಇದೆ ಹೊರಗಂದು ಹೌದು ಹೌದಾ ಏನ್ ಎರಡ್ ಸಾವಿದ ಎ್ದ ಅದ
ಕೆಳ್ಸವಲ್ತಾ
ಹೌದು ಕೆಳ್ಸಲ್ ಏ ಊಟ ಆಯ್ತಾ
ಆಯ್ತುಾಯ್ತು ನಿಂದು
ಹಾ ಆಯ್ತು ನೋಡಪ್ಪಾ
ಇಲ್ಲದಾ
ಹ ನಿಂಗಸಲ್
ಹೌದಾ
ಹ್ಮ್ ಈ ಕೇಳ್ತಾ ಇದೆ
ಕಡ ಬಂದೆ ಅದಕ್ಕೆ
ಹೌದಾ ಏನ್ ಕಾಲೇಜ್ ಹೋಗ್ತಾ ಇದಯಾ
ಹಾ ಕಾಲಗೆ ಹೋಗ್ತಿದ್ದೇನೆ
ಏನ್ ನರ್ಸಿಂಗ್ ಮಾಡಿದೆ ಏನ್ ಮಾಡಿದೆ
ನಾ ನರಸಿಂಹಮ್ಮಳಿನ್ ರಾಯಚೂರ ಅಲ್ಲೇ
ಹೌದಾ ರಾಯಚೂರಾ
ಹ್ಮ್
ಹಾ ಯಾವ್ದ್ ಬಿ ಎಸ್ ಸಿ ಜಿ ಎನ್
ಬಿ ಎಸ್ ಸಿ
ಹೌದ ಎಷ್ಟು ವರ್ಷ ಇರ್ತ ಅ ಬೇಯಸಿ
ಹ ನಾಲ್ಕು ವರ್ಷ ಇರುತ್ತ
ಹೌದಾ
ಹ್ಮ್
ಅಲ್ಲಿ ಒಬ್ಬ ಕಿ ಪ್ರಿಯಾಂಕಾ ಅಂತ ಹುಡುಗಿ ಅಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದಳು
ಹ ಎಂಗನಪ್ಪ ಯಾರ ಗತ್ತಲ್ಲ ನಮಗೆ
ಕನ ಇಲ್ಲ
ಇಲ್ಲ ಇಲ್ಲ ನಮಗ ಯಾವು ಚೆ ಮಾಡ್ಕೋಕ್ಕೆ ಹೋಗಲ್ಲ ನಾವು ಜಾಸ್ತಿ ಹಡಿಯೋ್ರರಿಗೆ
ಅರೆ ಅರೆ ಆಂಗ್ಯಾಕೊ
ಏ ಸರಿಗಾರಲ್ಲಪ್ಪ ಇಲ್ಲಿ ಜನ ಎಲ್ಲ ಯಾರ ಮತ್ತ ಅವರು ಯಾರು ತಂಬು ಇಲ್ಲಾಂದ್ರೆ ಯಾರೋ ಲವರ್ಸ್ ಸೊ ಯಾರು ನ್ದೆ ಹರ್ತಾರ ಮತ್ತೆಲ್ಲಿ ಕಿರಿಕಿರಿ
ಇಲ್ಲ ಮತ್ ನರ್ಸಿಂಗ್ ಅಂದ್ರೆ ಅಲ್ಲಿ ಕ್ಲೋಸ್ ಇರ್ತಾರ ಎಲ್ಲಾ ಹುಡುಗಿಯರು
ಅದು ಇರ್ತಾರ ಬಿಡು ನಾವು ನಾವ್ ಇರಕ್ಬಳ ಮತ್ತೆ ತಿರ್ಲಾರದೆಲ್ಲ ರಿಸ್ಕ್ ಆಗತ್ತೆ ಸುಮ್ಮ್ನೆಲೆ ಕಿರಿಕಿರಿ ಅಂತ
ಹೌದಾ ಹ ಹ ನಂದಿ
ಹ್ಮ ಅದು ಯಾರು ಜಾಸ್ತಿ ಇದು ಮಾಡಕ ಹೋಗಲ್ಲ ನಾನು
ಹಾ ಹಾ
ಹ್ಮ್ ನಮ ನಾವ ಅಷ್ಟೇ ಯಾರು ಜಾಸ್ತಿ ಕ್ಲೋಸ್ ಆಗಿ ಮಾತಾಡ್ಸಕ್ ಹೋಗಲ್ಲ ನಾು ಸುಮ್ನೆ ಮಾತಾಡ್ಕೊಂತಿದ್ರೆ ಆಕಡೆ ಎಲ್ಲ ಕಿರಿಕಿರಿ
ಹ ನೀ ಒಬನಯಚ ನ ಅಲ್ಲಿ ಕಜ
ಇಲ್ಲ ನಮ ದೋಸ್ತರ ಇದ್ದಾರ
ಹೌದಾ ಎಲ್ಲ ನಿಮ್ಮರಿಲೇಷನ್ ನೀವು ಒಬ್ಬನೇ
ಹ್ಮ್ ನಮ್ಮ್ೂಊರಿಂದ ಹೋಗೋನೆ ನಾನನ್
ಏನೆಲ್ಲಾ ಹಾಸ್ಟೆಲ್ ಗಿಷ್ಟಲ್ಲ ಅಲ್ಲ
ಹ್ಮ್ ಅ ಅಷ್ಟು ಎಸ ಹಸ್ಲ ಅದ ಏ ಇಲ್ಲ ಅಲ್ಲ ಹಸ್ಲ ಅದ
ಚಲೋ ಸಿತದೆ ಅಲ್ಲ ಎಲ್ಲ ಸೌಲಭ್ಯ ಊಟ ಅದು ಇದು
ಹ್ಮ್ ಹ್ಮ್ ಬೇಗ ಅರ್ಥ ಮತ್ತತ್ ಅಷ್ಟಕ್ಕ ಅಷ್ಟೇ ಸವಾಲದ
ಹ್ಮ್ ಹ್ಮ್ ಹ್ಮ್ ಊಟ ಒಂದಸ ಚಲೋ ಇದ್ರಸ ಊಟ ಈ ಸರಿ ಇಲ್ಲ ಏನಂದ್ರೆ ಊಟ
ಹ್ಮ್ ಏನಪ್ಪಾ ನಮ್ಮ ಎಲ್ಲ ಮರ್ತ ಉಟಿ ಎಲ್ಲ ನಾವೇ
ಹ್ಮ್ ನೀನ್ಲ್ಲ ಮತ್ತೆ ಕಾಲೇಜ್ ಮತ್ತೆ ಡ್ಯೂಟಿ ಹೋಗಿ ಹೋಗ
ಡೂಟಿ ಓತ್ತೆ ನನಗೆ
ಹ್ಮ್ ಹಂಗೆ ಅಲ್ಲೇ ನವದಾಗ ಅಲ್ಲೇ ಡ್ಯೂಟಿ ಹಾಕ್ತಾರ
ಹಾ ಏನು ಪ್ರೈವಟ್ ಆ ಗೌರ್ಮೆಂಟ್ ಹ ಬೇಟಾ ಎಷ್ಟ್ ಕೊಡ್ತಾರ ತರ
ಹ ಯ್ ನಾಲ್ಕು ಐದ್ ಸಾವಿರ ಕೊಡ್ತಾರ ಅಷ್ಟೇ
ಈ ನಾಲ್ಕ್ ಐದ್ ಸಾವಿರದಾಗ ಏನತು ಅಣ ದಿನ ಅವಲ್ ವರ್ ಕರ್ಚಿ ಪರ್ಚಿ ಆಗಲ್ಲದು
ಏನ್ ಮಾಡ್ತಿ ಬೇರೆ ಕಡೆ ಹೋದ್ರೆ ಮತ್ತೆಲ್ಲಾ ಗಾಡಿ ಅಲ್ಲಿಲ್ಲಿ ಹೋಗ್ ಬರಕ್ ಆಗತ್ತ ಇಲ್ಲ ನವೋದಯ ಆದೆ ಅದ್ರಲ್ಲೇ ಕೆಲ್ಸ ಮಾಡ್ಕಂಡು ಅಲ್ಲೇ ಕಾಲೇಜ್ ಕಲ್ಕಂತು ಹ ಹ ಅಲ್ಲೇ ಹಾಸ್ಟೆಅದ ದ್ಜಗ ದೂರ ಏನಿಲ್ಲ ಇಲ್ಲೇ
ಹೆದಿರಾಮ್ ಎಲ್ಲ ಇಲ್ಲ ಹುಡುಗುರಿದರ
ಹೌದ
ಏನಪ್ಪಾ ನಿಮ್ ದೋಸ್ತ್ರೆಎಲ್ಲ ಆರಾಮ ಅವ್ರು ಇವಾಗ ಚಾಣ ಅಂತಿದ್ನಲ್ಲ ಅವನು ಮೆಮ್ಬರ್ ಆಗವ್ನೆ ಆತು
ಹೌದೌದು ಹ್ಮ್ ಅವನು ಇಲ್ಲೇ ಮಾಡ್ಯಾನ
ಅನಿಂಟೆಲಿಜಬಲ್ ಹ ಆಮೇಲೆ ರೊಟ್ಟಾಗಿರೆಲ್ಲ ಎಲ್ಲ ಜೀವನ ಅವರೆ
ಬೆಲ್ಲ
ಸೌಪಾ ಚಲೋ ಹೊದ್ರೀ ನಾರ ಒಂದು ಮಾಡ್ರಿ
ಹ್ಮ್ ನೀ ಎಲ್ಲ ಮಾಡ ಏನ್ ಮಾಡ ಬಂದಿಲ್ಲ ನಿಂಗ್ ಸರ್ದಾಗ
ನಾ ಏನಿಲ್ಲಲ್ ನೋಡಪ ಸುಮ್ ಬಿಸ್ನೆಸ್ ಆಗುತ್ ನೋಡ್
ಏನ್ ಬಿಸ್ನೆಸ್
ಮತ್ತ ಶೇರ್ ಮಾಡ್ತೀನೆ
ಮತ್ತೆ ಅಪ್ ಹ ರಜೆ ಕೊಡ್ಕೊಳ್ಳೇ
ಬಟ್ಟಿ ಸೇಲ್ ಮಾಡ್ತೀನಿ ಅಂದೆ ಬಟ್ಟಿ ಸೇಲ್
ಹೌದಾ
ಹ್ಮ್ ಯ ಯಾವ್ದಾರ ಬಟ್ಟಿ ಬೇಕಾಗಿತ್ತು ಅಂದ್ರೆ ಹೇಳ್ಟ್ರೆ ಟ್ರೆಂಡ್ ಹೌದಾ ಆತ ಒಂದು ಮೂವತ್ ಯಾವ್ದ ಟ್ರೆಂಡಿಂಗ್ ಬಟ್ಟಿ ಬಿಡ್ತಿರ್ತಿವಿ ಹಂಗೆ ಹ ಟ್ರೆಂಡಿಂಗ್ ಬಟ್ಟಿ ಬಿ ಇನ್ನಕ್ಕೆ ನೋಡಪ್ಪ ಒಂದ ಎರ್ ಸಾವಿರುಪೈ ದುಡಿತೀನಿ
ದಿನಕ್ಕೆ ಎರಡ್ ಸಾವ್ರ ಬರ್ತಾ ಒಂದು ಗಿರಾಕಿ
ಗಿರಿಶ್ ಬರ್ತಾನಲ್ಲ ಇಲ್ಲ
ಎರಡ್ ಸಾವಿರ ಅಂದ್ರೆ ಕಮ್ಮಿ ಆಯ್ತಲ್ ಜಿಗ್ಗಿ ದುಡಿಬೇಕ ಬಟ್ಟೆ ಅಂಗಡಿ ಅಂದೇ ಟ್ರೆಂಡಿಂಗ್ ಚಲ ಚಲೋ ಬಟ್ಟೆ ತರ್ಬೇಕು ಮಸ್ತ್ ಮತ್ ಅವ್ರಿಗೆಲ್ಲ ಚಲೋ ಚಲೋ ಹೇಳ್ಬೇಕ
ಇಲ್ಲ ಎಲ್ಲ ಹಂಗಲ್ಲ ಅವ ಜರ ಇವು ಜಾಸ್ತಿ ಯ ಕೆಲ್ಸ ಮಾಡೋರ ಮತ್ ಬಟ್ಟೆ ಗಿಟ್ಟಿ ಕೊಡ್ಬೇಕು ಒಂದ ಒಂದ್ ಆತಿರ್ತಾವ ಹಂಗೆ ಎರಡ್ ಸಾವಿರ ಆತಾವ ಐದ್ ಸಾವಿರ ಆತಾವ
ಹಾ ಹಾ ಹಾ
ಇನ್ನ ಡೆ ಡೆವಲಪ್ ಆಗಿಲ್ಲ ಅಂತ ತಿೇಳ್ಗೋ ನ್ ಅಂಗಡಿಿನ ಈಗ ಹೊಸದಾದ ಅದು ಪ್ಲೇಸ್ ನ ಚಲೋ ಹಾಕ್ಲಿಲ್ಲ ಅದು ಪ್ಲೇಸ್ ಬೇರೆ ಕಡೆ ಆಗ್ಬೇಕಾಯ್ತ ಅಲ್ಲಿ ಪಬ್ಲಿಕ್ ಪ್ಲೇಸ್ ಇಲ್ಲ ಅದ ಭಾಳ್ ಒಳಗಗ್ಯದ ಅದ್ ಹಂಗ ಹಂಗ ಹಂಗಾಗಿ ಯಾವ್ದದು ಯಾರಿ ಗೊತ್ತಾಗಲ್ಲ ಇ ಅದೇ ಒಂದು್ ಇನ್ಸ್ಟ ಇನ್ಸ್ಟಾಗ್ರಾಮ್ದಾಗ ಬಿಟ್ಟೀನಿ ರಾಕಿ ಬಾಯ್ ಅಂತ ಆದ್ ನೋಡಿ ರಾಕಿ ಬಾಯ್ ನೀವು ಫ್ಯಾಶನ್ ನಾಂತ ಹಾ ಇಡಿ ಗಿಡಿ ಗೆ ಫಾಲೋ ಮಾಡ ಜಾರ್ ನೋಡ ಕಳಿ ಕಳಿದರ ಕಲ್ಸ ಕಳಸ ರೀಲ್ಸ್ಗಳು ಈಗ ಶುರುರುವಾಗದಲ್ಲ ಅಂಗಡಿ ಅದ್ಕಂ ಗೊತ್ತ ಗೊರ್ತ್ತಿಲ್ಲ ಯಾರಿಗೆ
ಮಾಡಲ್ ಮಾಡ ಡೆೇವಲಪ ಮಾಡ ಚಲೋ
ಹಾ ಡೆವಲಪ್ ಮಾಡ್ಬೇಕ ನೋಡಪ್ಪಾ ಆಗೋ ಅಲ್ ಏನ್ ಮಾಡ್ತಿಲ್ಲಾ ಚಲೋ ಬಿಸ್ನೆಸ್ ಸ್ ಮಾಡ್ಬೇಕಂತೀನಿ ಅದ ಇನ್ಸ್ಟಾಗ್ರಾಮ್ನಾಗ ಬುಟ್ಟಿನ ಆದ್ರೂನು ಅದು ವೈರಲ್ ಆಗಲ್ಲ ಜಾಸ್ತಿ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾ ಇದಾರೆ ಹಂಗಗೆ ಅದು ಬಾಳ್ ಒಳಗಾಗ್ಯದ ಅಂಗಡಿ
ಎಲ್ಲ ಆದ್ರೂಗಡೆ ವೈರಲ್ ಆದ್ಮೇಲೆ ತಾನೇ ಬರ್ತಾರ ತಗ ಬರಂ ಬರಮ ಫ್ರೀದಾಗ ಬರ್ತನ್ ತಗ
ಕೊಡ ನಾನು ಅಷ್ಟೇ ಸಸ್ತದಾಗ ಯಾರಗೆ ದೋಸ್ರರಿಗೆ ಗಿಸ್ಟ್ರಿಗ್ ಇದ್ರ ಕರ್ಕೊ ಬಂದ್ ನೋಡಿ ಎಲ್ಲ ಹ
ಹ್ಮ್ ಬರ್ತಿತ್ತವ ಯಾವ್ದಾನ ಹಬ್ಬ ಗಿಬ್ಬಾ ಇದಾಗ ಹೇಳ್ತಿನಿ ಇಂತಾವು ಎಲ್ಲಾ ತೋಸಂತ ಥರ ಅವೆಲ್ಲ ಬಂದು ತಗೊಂಡಕ
ಬಾಕಿ ಫ್ಯಾಷನ್ ಅಂತ ಅ ನೋಡಿ ಯಾವ್ದು ಬಟ್ಟಿ ಬೇಕಕ್ ನೋಡು ನಿನ್ ಚಾಯ್ಸ್ ಮಾಡ್ಕೊಂಡ್ ಹೇಳ್ಬಿಡು ಅದನ್ನ ರೇಟ್ ಗೀಟ್ ಎಲ್ಲ ಹಾಕಿರ್ಬೇಕೇ ನೋಡದು ನಾನು ಅದ ಕಡಿಮಿನ ಆತು ರೇಟ್ ಏನ್ ಜಾಸ್ತಿ ಇಲ್ಲ ನನ್ ಕಡೆ ಈಗ ಯಾಕಂದ್ರೆ ಈಗ ಹೊಸದಾಗ್ಯದಲ್ಲ ಒಮ್ಮಾಲಿಗೆ ಎಷ್ಟೆಷ್ಟು ತೊಗೋಬಂದ್ರ
ಹಂಗೇನಲ್ಲ ತಗೋಬೇಕ ಅಂದ್ರೆ ಬಟ್ಟೆ ಮೇಲೆ ಕ್ವಾಲಿಟಿ ಮೇಲೆ ತಗೋಬೇಕು ಅವ್ರಿಗನ್ ಗೊತ್ತಿರ್ತ ಅಪೋಸಿಟ್ ಇದ್ರಿಗೆ ಎಲ್ಲರಿರಿಗೆ ಬಟ್ಟೆ ಬಟ್ಟೆ ಹೆಂಗ ಇರ್ತ ಹೆಂಗ ಆ ಕ್ವಾಲಿಟಿ ಮೇಲೆ ಯಾವ ಅಮೌಂಟ್ ಎಷ್ಟು ಇರ್ತಂತ
ತಿರ್ತ್ ಬಿಡು ಆದ್ರ ನಾ ಏನ ಅದಲ್ಲ ಹೊಸದಲ್ಲ ಅಂಗಡಿ ಜನ ಪರಿಚಯರಲ್ಲ ಯಾರಿಗೆ
ಹಾ ಹಾ
ಹಂಗಾಗಿ ನೋಡು ವ ಹ್ಮ
ಆಯತ್ ಗೊ ಬರಂತಗೊ ಹ್ಮ್ ಆಗತ್ ತಗೊ ಹಂಗೇನಿಲ್ಲ ಎಲ್ಲ ಡೆವಲಪ್ ಆಗತ್ ಆರಾಮ ಅಂತ ಟೆನ್ಶನ್ ತಗೋಬೇಡ
ಯಾರಂದ ದೋಸರು ಗಿಸ್ತರು ಇದ್ರ ಅಂದ ಕರ್ಕೊಂಬ ಜರ ಸಸ್ತ ಮಾಡಿ ಕೊಡಮ್ಮ ಅದ್ರ ಬಗ್ಗೆ ಒಂದ್ ಆಫರ್ನು ಕೊಡಮ್ಮ ಒಂದು ಪರ್ಫ್ಯೂಮ್ ಕೊಡ್ತೀನ ಮತ್ತಂದ್ರೆ ಅದ್ರ ಬಗ್ ಒಂದ್ ಆಫರ್ ಇನ್ನೊಂದು ಬಟ್ಟೆ ಕೊಡ್ತೀನದ್ರ ಜೊತೆ
ಆಯ್ತಾಆಯ್ತಾ ಅಯ್ತು ಎಲ್ಲ ಇಸ್ಟಾಗ್ರಾಮ್ ಹಂಗೆ ಅವಾಗಾವಾಗ ಆಗ್ತಿರ್ಬೇಕಪ್ ಅ ಸ್ಟೇಟಸ್ ಅವೆಲ್ಲಾ
ಅದೇ ಅದೇ ಅದೇ ಹಾಕ್ತೀನಿ ಆದ್ರ ಯಾರ ಪಾಲು ಇಲ್ಲಲ್ಲ ಹೊಸದ ಅದಲ್ಲ ಅಂಗಡಿತ್ತೇ
ಹಾ ಹಾ ಎಲ್ಲ ಅಲ್ಲಿ ನಿಮ್ ಸುತ್ತಮುತ್ತ ಇದ್ದವ್ರಿ ಗೆಲ್ ಎಲ್ಲಾರ ಹೇಳ್ಬೇಕಪ್ಪ ಹಂಗೆ ಫಾಲೋ ಮಾಡ್ರಿ ಹಂಗೆ
ಅದೇ ಅಲ್ಲಿ ಒಂದ್ ಅಲ್ಲಿ ಒಂದ ಯಾವ್ದಾರ್ ಪಬ್ಲಿಕ್ ಪ್ಲೇಸ್ ಪ್ಲೇಸ್ ಅದ
ಇಲ್ಲಿ ಎಲ್ಲಾ ಬಾಳ ಆದವಪ್ಪ ಇಲ್ಲಿ ಅಂಗಡಿಗಳು ಎಲ್ಲಾ ಬಾಳ ಡಿಮ್ಯಾಂಡ್ ಆದಿ ಅ ಕಡೆ ಎಲ್ಲ
ಹಾ ಎಲ್ಲಾ ಹಾಕಿದ್ದ್ ಹಾಕಿನಿ ಬಟ್ಟೆ ಅಂಗ್ಡಿ ಇದರ ಬೇರೆ ಕಡೆ ಆಗ್ಬಿಟ್ಟೈ ಪಬ್ಲಿಕ್ ಪ್ಲೇಸ್ ಪ್ಲೇಸ್ ಅಲ್ಲಿ
ಹ್ಮ ಆಕ ನಮ್ ಕಡೆ ಎಲ್ಲ ಪೂರಾ ಪಬ್ಲಿಕ್ದ ನಮ್ ಕಡೆಲ್ಲ ಪೂರಾ ಪಬ್ಲಿಕ್ದಾಗ ಬಾಳ ಜನ ಹಾಕ್ಯಾರ ಬಾಳ ಬಾಳ ಅದಿಲ್ಲ ಕಾಮ್ ಪ್ರಸಾನ
ಹೌದೌದು ಅಂತಲ್ಲ ಆಗ್ಬೇಕಾಗಿತ್ತು ಏನ್ ಮಾಡ್ತಪ್ಪ ಅಂತ
ಇವಾಗ ಎಲ್ಲ ಎಲ್ಲ ಇವಾಗೆಲ್ಲಾ ಕಾಂಪಿಟೇಷನ್ ಬಾಳ ಐತು ಕ ಬರ ಹ ಅಲ್ಲೇ ಹಾಕ ಅಲ್ಲಿ ಅಲ್ಲಿ ಕಾಂಪಿಟೇಷನ್ ಇಲ್ಲಂದ್ರ ಆರಾಮ್ ಯಾರಿಲ್ಲ ಅಂದ್ರೆ ಮಸ್ತ್ ಜುಡ್ಕೊಬೋದಲ್ಲೇ
ಕಾಂಪಿಟೇಷನ್ ಇಲ್ಲ ಬಿಡು ಅಲ್ಲಿ ಇನ ಡೆವಲಪ್ ಆಗ್ಲ ಇಲ್ಲ ಅಂಗಡಿ
ಆಗತ್ ಆಗತೇ ಇವಾಗೇ ತಗದಿದ್ದಿ ಇವಾಗ ಸಡನ್ ಆಗಿ ಇವಾಗ ಹಾಕಿದಯಾ ಇವಾಗ ಸಡನ್ ಆಗಿ. ಗೇ ಹಾಗಂದ್ರೆ ಎಲ್ಲಿಂದ ಆಗದ್.
ಇಲ್ಲೋ ಏನಾರ ಅದೇ ಸ್ವಲ್ಪ ಏನಾರ ಬಂತಂದ್ರೆ ಮತ್. ಮತ್ತೊಂದು ಬಟ್ಟಿ ತರ್ಸ್ಬೇಕತ್ ಹೊಸ ಟ್ರೆಂಡಿಂಗ್ ಅಂತ ನಂದ ಅದ. ಅಂದ್ರೆ ರೊಕ್ಕನ ಖರ್ಚಾಗ್ಯಾವದರ ಅದೇ ರೊಕ್ಕ ನಿಮ್ ಬಳಿ ಸಿಕ್ತವೇನೆಂದೇ ಒಂದ್. ಅ
ಎಷ್ಟು ಒಂದ್ ಲಕ್ಷ.
ಹಾ.
ನೋಡಮ್ ತೊಗೊ ನನ್ನ ಬಳಿ ಇವಾಗ ಸದ್ಯಕ್ಕಿಲ್ಲ. ಹ್ಮ ಯಾರೋ ಬಳಿ ಅವರ ಬಳಿ ಕೇಳ್ದೆ ಕೇಳ್ತತೀನಿ ತೊಗೊ ಕೇಳಿದಾಗ. ಕೇಳ್ತೀನಿ ಏನಂತಾರ ಐತ ಅಂದ್ರೆ ನಿಂಗೆ ಫೋನ್ ಮಾಡ್ತೀನಿ ಕೊಡ್ತಿನಂದ್ರೇ.
ಹೌದಾ ಒಂದ್ ಹತ್ತು ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ನೋಡ ಈ ಜರ ಎತ್ಬೇಕ ನೋಡ ಪಾ ಅದ
ಹಾ ಆಯ್ತಾ ಆಯ್ತಾ ಹೇಳ್ತಿನ ತಗೋ ನಾ ನಾನೇ ಮಾಡ್ತೀನಿ ತಗೋ ಅವ್ರ ಏನಾನ ಇದ್ರೇ.
ಇಲ್ಲ ಇಲ್ಲ ಒಂದ್ ಹತ್ ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಈಗ ಜರಾ ಹೇಳ್ಬೇಕು ಅರ್ಜೆಂಟ್. ಇಲ್ಲ ಬೇರೆ ಕಡೆ ಕೇಳ್ಬೇಕ್ ಆತತೆ ಆಯ್ತು ಇಡ್ಲಾ ಹಾ.